ಹಲೋ
ಹಲೋ ಹಲೋ
ಹೇಳು ಕೇಳಿಸ್ತದ.
ಏನ್ ಮಾಡ್ತಿದ್ದಿರೀ ಬ್ರೋ....
ಹಾ
ಏನ್ ಮಾಡ್ತಿದ್ದೀರಾಂದ ಏನ್ ಮಾಡ್ತಿದ್ದೀರಾ.
ಕುಂತೀನೀ
ಕುಂತೀದ್ದೇ.
ಹೌದಾ-
ಹೌದು.
ಹ್ಞಹೂ ಖಾತೆ ಎಲ್ಲ ಗೊತ್ತಿಲ್ಲ ನೀನು. ಕತೆ ಗೊ ಇಲ್ಲ ನೀವೇ ಹೇಳಿ.
ಮಾಡಿರಬೇಕ್.
ಹ್ಮ್
ಕಥಗೊಳ ಬರಲ್ಲ ನಂಗೆ.
ನಂಗೂ ಬರಲ್ಲ.
ಇನ್ನೇನ.
ನೀನೆ ಹೇಳ್ ಊಟ ಎನ್ ಊಟ ಅಂದೆ.
ಇನ್ನೇನಂದಿ
ಹ್ಮ್ ಜಗಳ ಆಡ್ತವ್ರೇ ನಿಮ್ಮಪ್ಪ ನಿಮ್ ಅಮ್ಮ ಅದೇನೋ ಪ್ ಪಕ್ಕದ ಮನೆಯವರು ವಿಷ ಮಾತಾಡ್ತಾ ಇತ್ತು ನೀನಮ್ಮ ತಾತ ನಮ್ ಮನೆ ವಿಷಯ ಮಾತಾಡು ಬೇರೆ ಅವರ್ ಮನೆ ವಿಷಯ ಯ ಮಾತಾಡೋದು ಅಂತ ಜಗಳಾಡ್ತವ್ರೆ ಗಂಡಹೆಂಡ್ತೀರು ಎ ಹಲೋ ಹಲೋ ಹಲೋ.
ಮಾನ್ಗಿದ್ದೇನೆ.
ಯಾರು.
ಕಾಸ ಕೊಡ್ದ್ರ ಗಂಟ ಇನ್ನೊಬ್ರು ಮುನ್ಸ್ಕಂಡ್ವರೆ.
ಯಾರು. ಗೊತ್ತು ಐಯ್. ಯಾರ್ ಮುನ್ಸ್ಕೊಂಡಿರದ ಆ. ಯಾರ್ ಮುನ್ಸ್ಕೊಂಡಿರೋದು.
ಹ್ಮ್
ಹಲೋ ಯಾರ್ ಮುನ್ಸ್ಕೊಂಡಿರೋದು ಅಂದೆ.
ಮುನ್ಸೊಕ್ಸೋ ಬಿಡು ಹೋಗು.
ಹೌದ. ಹ್ಮ್ಮ್ ತಮ್ ತಮ್ಮಾರ್ ಹೆಣ್ಣತಿರು ಇವತ್ಗೂ ಅವ್ರಿಗ್ ಬೈಯ್ಯದ ಮಾಡ್ನಿ ನಿಂತಲಿ ಕಲ್ಲಲ್ಲಿ ನೀರು ಹರಿಸಿದೆ. ಕಣ್ಣಲ್ ನೀರ್ ಹರಿಸಿ ಕರ್ಕೊ ನೀನ್ ಏನೋ ಅಂದೇ ಸ್ಯಾಲರಿ ಬತ್ತ. ಅದು ನಿಜ ಆದ್ರೆ ಭಗವಂತ
ಅರ್ಥ ಮಾಡ್ಕೊಳೋದೆ ಇಲ್ಲ ನನ್ನ.
ಅವರ್ ಮಾತ್ರ ಏನಾಯ್ತು.
ಸುಮ್ನೆ ಯಾತಿಕ್ಕೆ ಮಾತಾಡ್ದೆ ಐ ಇರೋದೆ ನಿಮ್ದಲ್ಲಿ ಸತೋಗ್ಬಿಟ್ರೆ ನೆಮ್ಡಿ ಜೀವ್ನ ಅತಾಗೆ.
ಅಯ್ಯೋ ಅತ್ರ ಎಲ್ಲ ಮಾತಡಂಗಿಲ್ಲ. ಹಲೋ. . . .
ಹೋಗಿದ್ದ ಕಾಲೇಜ್ಗೆ.
ಹ್ಮ್ಮ್ ಹ್ಮ್.
ಬರೀ ಕುಡಿಯದು ತಿನ್ನದು.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
ಹ್ಮ್ ಮಕ್ಳೇನ ಮರಿ ಎನ ಮಟ ಏನ ಅನ್ನೋದಿಲ್ಲ.
ಇಲ್ಲ. ಏಳೋದೆ. ಏನೆನೊ ಬೈತಿದ್ದೀರಾ ಯಾರ್ಗೊ ಕ್ಲಾಸ್ ತಗತರಾ.
ನಿಮ್ ಅಪ್ನಿಯ.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
ನಿಂದ.
ನಮ್ಮಪ್ಪಾನ. .
ಓ ತಲ ಕಟ್ ಮಾಡತ್ತ ಕಾಲು ಹೋದ್ರು ಹೋಗ್ತಾತತ್ತಾಗ.
ಅಯ್ಯೋ ಸುಮ್ಗಿರವ ದುಡಿಲ್ಲ ಒಂದ್ ರೂಪಾಯ್ನುವ. ಯಾವಗಾ. ಕಟ್ ಮಾಡ್ಬಿಟ. ಹಾ ಏನ್ ಜಗಳ ಅಂದೆ. .
ನೀವ್ ನೀವ್ ನನ್ನ ಬೇರೆ ನನ್ನದೇನ್ ತಪಿಲ್ಲ ಕನ್.
ಏನಂತು.
ಮಾತಡು.
. ಹ್ಮ್ ನಿನ್ ಊಟ
ಹಾ.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
ಏನೆ. ಹಲೋ.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
ತಿದ್ದಾ.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
ಹಲೋ.
ಹಲೋ. ಹಾ . . . . . ಏನು ಊಟ. ಏನು ಊಟ. ಹಲೋ
ಸೊಪ್ಪು ಸಾಂಬಾರು ಕುಂಬಳಕಾಯಿ.
ಹಲೋ. ಏನು ಇಷ್ಟು ಕೊಪ್ಪದಲ್ಲಿ ಇದರಿ. ಏನಿಷ್ಟು ಕೋಪದಲ್ಲಿ ಹೇಳ್ತಿದಿರೀ ಅಂದಿ.
ಇದು ಸತ್ತತಾಯಂಗಗೆಲ್ಲ ನಮ್ಮ ಜೀವನಕ.
ಹ
ಏನಾಯ್ತು ಅದು ಅಷ್ಟು.
ಮಲ್ಗಿದಿದ್ದಾರೆ ಎಲ್ಲವೀ.
ಮಾತಾಡುತ್ತೆಯ್ತು ಕಟ್ ಮಾಡ್ಕತಿನಿ ಹೋದ್ರೆ ಹೋಯ್ತಾ.
ಬಿಡು ಇನ್ನೊಂದು ನಾಲ್ಕ್ ನಿಮಿಷ ಆದಮಾತಾಡು. ಹೇಳು ಏನಾ ಅಂತ. ಹಾ ಹ್ಮ್ ಹಾ
ಹೇ.
ಊಟ ಮಾಡಿದ್ಲ ಆಕಾಶ್ ಬಂದ್ನ.
ಹಾ.
ಮಾತು ಕೇಳಸ್ತಲ್ಲ ನಿಂದು ಕಟ್ಟುಕಟ್ಟು.
ಹಾ
ಮಾಡಿದ್ರಂತ ಅಲ್ಲಿ ಊಟ ಮಾಡಿಕೊಂಡು ಹೋದ.
ಎಲ್ಲಿ
ಶುಗರ್ ಫ್ಯಾಕ್ಟರಿಗೆ ಹೋಗಿದ್ನಾ.
ಹ್ಮ್ ಅದ್ದಕ. ಕರಿದಿದ್ರು ಅಲ್ಲಿ ಹೋಗಿ ತಿನ್ಕೊಂಡು ಬಂದಿದು ಹೋದ.
ಹ್ಮ್
ಇನೇನು.
ಮಾಲೀಕತೀನಿ ಇನ್ನು ಮೂರು ಕೋಶನ್ ಬರುದ್ರೆ ಮುಗೀತು.
ಹ್ಮ್ ಡೈಲಿ ಕೊಟ್ಟರ ಅಷ್ಟು ಬರಿಯಕ್ಕಾ.
ನೋಟ್ಸ್ಗಳೇ ಕಂಪ್ಲೀಟ್ ಅವರು ಪಾಠನಾ ಎರಡು ದಿನಕ್ಕೆ ಎರಡು ಪಾಠ ಎರಡು ದಿನಕ್ಕೆ ಒಂದು ದಿನಕ್ಕೆ ಒಂದೊಂದು ಪಾಠ ಮಾಡಿಬಿಡುತ್ತಾರ.. ಆ ಪಾಠ. ಎರಡ್ ದಿನ ಮೂರ್ ದಿನ ಬೇಕ ಅದನ ಆಮೇ ಬರೋದು ಹೋಗೋ ಆಮೇ ಬರೋದ ಹೋಗೋ . ಸಡನ್ನಾಗಿ ಒಂದೇ ಸಲ ವಾರಕ್ಕ. ಎರಡು ಮೂರ್ ದಿನಕ್ಕ ಐದುಪಟ್ ತೊರ್ಸ್ಬೇಕು ಅಂತ ನಾ ಕೂತ್ಕೊಂಡು. ಇನ್ನು ಬಿಸ್ನೆಸ್ ನೋಡ್ಸು ಒಂದು ಪಾಠ ಬರೀಬೇಕು. ಇನ್ನು ಇದು ಕನ್ನಡ ಎರಡು ಪಾಠ ಬರೆದ್ರೆ ಮುಗೀತು. ಒಂದು ಪದ್ಯ ಒಂದು ಪಾಠ ಬರೆದ್ರೆ ಮುಗೀತು ಅವ್ರು ಮಾಡಿರ ಅಷ್ಟು. ಇನ್ನು ಎಲ್ಲ ನೋಟ್ಸು ಕಂಪ್ಲೀಟ್ ಅಕೌಂಟ್ಸು. ನಮಗೊ ಎಲ್ಲ ಈ ಕನ್ನಡ ಬಿಸ್ನೆಸ್ಸು ಎರಡು ಉಳ್ಕೊಂಡಿದೆ. ನೆನ್ನೆ ಇಂಗ್ಲೀಷ್ ನೋಟ್ಸ್ ಕಂಪ್ಲೀಟ್ ಮಾಡಿಧಿ.
ಪಾಠ
ಬರಿಯಾಕೆ ಬೇರೆ ಏನು ಹೋಮೇವರ್ಕ್ ಇರ್ಲಿಲ್ವ. ಅಲ್ ಮಾಡ್ದ ಅಲ್ ಬರಿ ಅಕ್ಕ. ಟೇಸ್ಟ್ಗಳು ಇರ್ತಾವಲ್ಲ ಓದಬೇಕು. ನೋಟ್ಸು ಕನ್ನಡ ನೋಟ್ಸ್ನ್ನ. ನಂಗೆ ಆಗಲೇ ಕೊಡೋರು ಕೊಟ್ಟಿದ್ರೆ ಬರ್ದಿರುವೆ. ಈಗ್ ಸ್ವಲ್ಪ ದಿನಲ್ಲಿ ತಂದುಕೊಟ್ಟಿದ್ದು ಕನ್ನಡ ನೋಟ್ಸ್. ಮದುವೆ ಅನ್ಕೊಂಡು ನನ್ನ ಏನೋ. ಬರ್ದಿರಲಿಲ್ಲ ಎಲ್ಲ ಈಗ ಹೊರೆಯಾಗಿವಿ.
ಈಗ ಎಲ್ಲಾನ ಬರಿ ಕುಂತಿದೀನಿ. ಹ್ಮ್ ಇನ್ನೇನು ಬಂದ್ರ ಅಪ್ಪ ಅವರು
ಹ್ಮ್
ಊಟ ಮಾಡ್ತಿದಿರಾ. ಉಹ್ಹ್ ಬಿಸಿಲು ಇಲ್ಲ. ಮಳೆ ಮಧ್ಯಾಹ್ನ ನಾವು ಕಾಲೇಜ್ಯಿಂದ ಬರ್ಬೇಕಾರೆ ಲೈಟಾಗ್ ಬತು.. ಆಮೇಲೆ ನಿಂತಂತೋಯ್ತು.
ಹ್ಮ್
ಪುನಃ ಆಮೇಲೆ ಬರ್ತಾ ಇಲ್ವ ಅನ್ನೋದು ಗೊತ್ತಿಲ್ಲ ಮೋಡ ಲೈಟ್ ಆಗಿತ್ತು.
ಹ್ಮ್
ಹ್ಮ್ ನಿಮ್ ಮಗ ಅವ್ರು ಫೋನ್ ಮಾಡಲ್ವಾ.
ಎಷ್ಟು ಗಂಕೆ ಕಾಲೇಜು. ಹಲೋ. ಹಲೋ.
ಹಲೋ.
ಎಷ್ಟು ಕಾಲೇಜ ಬಿ.
ನಿಮ್ ಮಗ ಫೋನ್ ಮಾಡಲ್ವಾಂದೆ.
ಯಾಕ ನೀವೇ ಮಾಡವ್ರಿ.
ನೆಮ್ದೆ ಇಲ್ಲದಿರೋ ಜೀವನ ನಮ್ದು.
ಏನ್ ಆಯ್ತು ಇವಾಗ?
ಇರಬಾರ್ದು ನಾವು ಇದ್ದ ನಾವ್ ವೇಸ್ಟು ಭೂಮಿ ಮೇಲೆ ಇರೋದು ಅರ್ಧಂಡ. ನೆಮ್ಮದಿ ಇಲ್ಲದದ್ಮೇಲೆ ಅದೇ ಇದ್ದ ಏನ್ ಮಾಡಬೇಕು.
ಅದ್ಯಾಕ ಈ ತರ ಮಾತಾಡ್ತಿದರಿ.
ಸರಿ ಬಿಡು ಆಯ್ತು ಮಲಿಗ ಹೋಗು.
ಹೂ.